ಏನ್ಮ್ಮ ಏನಂಬ ಳತಿ ಕಖರೇ ಮಾಡ್ಬಿಟ್ಟಿದ್ದೀಯ
ಏನಿಲ್ಲಮ್ಮ ಮಹಾರಾಣಿ ನಿಮ್ ಜೊತೆ ಮಾತಾಡ್ಬೇಕ ಅನ್ನಿಸ್ತು ಅದಕ್ಕೆೇ ಮಾಡ್ದ
ಏನಮ್ಮ ಸುಮಾರು ಒಂದು ವರ್ಷಗಳ ನಂತರ ಆದ್ಮೇಲೆ ಕರೆ ಮಾಡ್ಬಿಟ್ಟು ದ್ಯಾ ಬಾಳ ಸಂತೋಷ ಆಯ್ತು ನನಗೆ
ಸಂತೋಷ ಅಂತ ಹೆಂಗ್ ಹೇಳ್ತಾಳ ನೋಡು ನನ್ ಒಂದ್ ವರ್ಷ ಆಯ್ತಾ ನಿನಗ್ ಕರೆ ಮಾಡೋದ್ ಬಿಟ್ಟು ಇವಾಗಿಏನೋ ಹದಿನೈದು ಇಪ್ಪತ್ತು ದಿವಸ ಆಯ್ತ ಅಷ್ಟೇ ಅದು ನನ್ ಪರಿ ಪರೀಕ್ಷೆ ಇತ್ತು ಅಂತ ಮಾಡಿಲ್ಲ ಅಷ್ಟೇ
ಹಂಗಲ್ಲ ಗೆಳತಿ ನಾನ್ ಹೇಳಿದ್ದು ಹಾದ್ನಯ್ ದಿನ ಬಿಟ್ಟಿದ್ದೆ ನಂಗ ಒಂದ್ ವರ್ಷ ಆದಂಗ ಇದ್ದಂಗ ಐ ಮತ್ತೆ ನಿನ್ ಕರೆ ಮಾಡದಿ ಇರೋದು ಅನ್ನೋದು ಹೇಳ್ತಿರೋದು ಆ ರೀತಿ ನಾನು ಹೇಳ್ತಿರೋದು
ಅಷ್ಟೊಂದು ನೆನೆಸ್ಕೋತಯ ನನ್ನ
ಹ್ಮ್ ಕೊನೆಯ ದಿನಕ್ಕೆ ನೀನ್ನ ಒಂದು ಸಲ ನಾದ್ರೂ ನೆನ್ಸ್ಕೋತೀನಿ ಇನ್ನೇನಿಲ್ಲಾ ಅಂದ್ರೆ ಜೀವನೇ ಇ ಇಲ್ಲ ನನ್ಗೆ ಹೇಳತಿ ಉದು ಉದು ಗೆಳತಿ
ಜೀವ ಜೀವದ ಗೆಳತಿ
ಜೀವಕ್ಕೆ ಜೀವ ಕೊಟ್ಟ ಗೆಳತಿ ಜೀವದ ಗೆಳತಿ ಎಲ್ಲ
ಹ ಅದ್ನೇ ಹಾಡ್ಯ್ತಲ್ಲ ಅದ್ನೇ ಹೇಳ್ಬಿಡು
ಹೇಳ್ಬಿಡು ನನ್ ಗೊತ್ತಿಲ್ಲ ಕೇಳ್ತೀಿ ನೀನ್ ಸಂಗೀತದಲ್ಲಿ ಮೊದಲ್ನೇ ಇದಿದ್ರ ಅಂತದಲ್ಲಿ ಇದ್ದೇ
ಹ ಜೀವಕ್ ಜೀವ ಕೊಡ್ತೀ ನಾನು ಜೀವ ತಿನ್ನ ತಿಲಿನ
ಜೀವನಪುತಿ ಜೊತೆಗೆ ಇರ್ತೀನಿ ನಾನು
ಇರ್ತೀನ್ಿ ನಾನು ಇರ್ತೀನಿ ನಿಂಗೆ ಎಲ್ಲ ದುಶ್ಮನ್ ನನ್ಗೂ ಅವರು ದುಶ್ಮನೆ ನಿನ್ನ ಪರವಾಗಿ ತೊಡೆ ಎತ್ತಾಡ್ತೀನಿ ನಾನು ಎಗೆ
ಹೌ ಬುಡುಗಿಳತಿನಿ ನೀ ಸಂಗೀತನ್ನು ಆಡ್ತಲ್ಲಾ ನಮಗೆ ಬಹಳ ಸಂತೋಷ ಸಮಾನಸ ಗೆ ಎಲ್ಲ ಸಂತೋಷ ಆಗಿ ಬಾವುಕಳಾಗಿ ಕಣ್ಣಲ್ಲಿ ನೀರು ಬರಿತೀವಿ ನನಗೆ ತುಂಬಾ ತುಂಬಾ ಮನಸ್ಪೂರ್
ನಿಂಗ ಯಾಕೆ ಕರೆ ಮಾಡ್ದ
ಅಯ್ಯೋ ಗೆಳತಿ ಹಳೂ ಬರ್ತಿದೆ ಕಣಿ
ಏಯ್ ತುಂಬಾ ಅಳಕ್ ಹೋಗ್ಬೇಡಲ್ಲ ನೆನ್ಪಗಿದಿ ಅದು
ಹಳು ಬರ್ತಿದೆ ಕಣೆ ತುಂಬಾ ಗೆಳತನಂದು ಪರೀಕ್ಷೆ ಇರುತ್ತೆ ಮನೇಲಿ ಕೆಲ್ಸ ಇರುತ್ತೆ ಯಾಕೆ ಹೇಳತ್ತೆ ಹಿಂಗಂತಿದ್ಯಾ
ಎಲ್ಲಾ ಪರೀಕ್ಷೆ ಮುಗೀತು ಎಲ್ಲಾ ಮುಗೀತು ನಾನ ಇವಾಗ ಆರಾ ಆಮಾಗಿದ್ದೀನಿ ನೋಡು
ಹೌದ ಹೇತಿ ನಂದು ಇನ್ನೊಂದು ಪರೀಕ್ಷೆ ಇದೆ ನಾನು ತಯಾರಿ ಮಾಡ್ಕೋಬೇಕಣೆ ಬಹಳ ಕಷ್ಟ ಇದೆ ಅದು
ಹ್ಮ ನ ಏನ್ ಏನ್ ಗೊತ್ತಾ
ಏಳು ಿಳತಿ
ಹ
ಏಳ
ನಂಗೆ ನಂಗೆ ಕಬಾಬ್ ತಿನ್ಬೇಕು ಅನ್ಸ ಇ
ಹೌದಾ ಗೆಳತಿ ಗೆಳತಿ ಏನ್ ಮಾಡೋ ಗೊತ್ತ ಹೆಂಗಿದ್ರರು ಈಗ ಮಳೆ ಬಂದಿ ಇದಾಗೈತಲ್ಲಾ ಕಬಾಬ್ ಮಾಡೋ್ ಹೆಂಕಿ ಅಂತ ಹೇಳ್ತಿನಿ ನಮ್ಮ ಕಲ್ ಮಾಡ್ಸ್ಕೊ ತಿ ಇನ್ನುಗೆೇಳತಿ
ಏಳು
ಏಳ್ ತಿನ್ ಗೆಳತಿ ಸುಮಾರು ನಿಮ್ ಮನೇಲಿ ಒಂದ್ ನಾಕೈಐ್ ಜನ ಇದೀರಾ ಆದ್ರೂ ಬಾಳ ತಿನ್ನಲ್ವಲ್ಲ ನೀವು
ಲ್ಲ ಕೇಳಿ ನಾಲ್ಕೈದು ಜನ ಬೇಡ ನಮ್ಮ ಮನೇಲಿ ಯಾರು ಮಾಂಸ ತಿನ್ನಲ್ಲ ನಾನು ಒಬ್ಳೇ ತಿನ್ನೋದು
ಹೌದ ಹೇಳೀತ್ತೆ ಹೆಂಗಾದ್ರೆ ನಿಂ ಸುಮಾರು ಒಂದ್ ಕಾಲ್ ಕೆ ಜಿ ಮಾಂಸ ಅಷ್ಟೇ ಸಾಕು ಹೋಗ್ಬಿಟ್ಟು ಕೋಳಿ
ನೀನು ಇಟ್ಕೊಂಡ್ ತಿನ್ಬೋದಾದ ಆದ್ನ ಹಂಗಲ್ಲ ಕ ಇಟ್ಕೊಂಡು ತಿನ್ಬೋ ಅದ್ನ ಇಟ್ಕೊಂಡು ಅಂದ್ರೆ ಬೆಳಗ್ಗೆ ಮಾಡಿ ರಾತ್ರಿ ಹ್ಮ್ ಹ್ಮ್
ಹ್ಮ ರಾ ರಾತ್ರಿವರೆಗೂ ತಿನ್ಬೋದು ಹೇಳತ್ತೆ ಆದ್ರೆ ಒಂದ್ ದಿನ ಆದ್ಮಲ್ ಮತ್ತೆ ಇ ಇ ಇಡಕ್ ಆಗಲ್ಲ ಅದನ್ನ ಒಂದ ದಿನದಲ್ಲೇ ತಿಿಂದನ್ಕೊಬಿಡ್ಬೇಕ ಳತಿ
ಇವಾಗ ಬೆಳಗ್ಗೆ ಮಾಡಿದೆ ಅಂದ್ರೆ ಸಂಜೆವರೆಗೂ ಅದನ್ನೇ ತಿಂತಾ ಇರಬೇಕು ಒಂದು ಕೆ ಜಿಗಗಷ್ಟು ಒಂದು ಕೆ ಜಿಗಾಗಷ್ಟಕ್ಕೆ ಏನೇನು ಹಾಕ್ಬೇಕು ಹೇಳು
ಐ್ು ಗಳತ್ತ ಹೇಳ್ತಿನನಿ ಹೋಗ್ಬಿಟ್ಟ ಕೋಳಿಂಗಡಿಲಿ ಹೋಗಿ ಒಂದ್ ಕೆ ಜಿ ಚಿಕನ್ ತಗೋಬ ಮೀಡಿಯಂ್ ಅಂದ್ರೆ ಇದಾಗಿ ಕಡಸೋ ಜಾಸ್ತಿ ಸಣ್ಣಾಗೆಲ್ಲ ಕಡ್ಸಕ್ ಹೋಗ್ಬೇಡ ಕಡ್ಸ್ಕೋ ಬಂದಿ ನೀರಲ್ಲಿ ತೊಳಿಬೇಕು ಗೊತ್ತಲ್ಲ ಅದು
ಅಂತರ ಯಾವ್ದದು
ಜವಾರಿ ಎಲ್ಲಾ ಬೆಗೆಳತಿ ಕೋಳಿ ಫಾರಂ್ ಕೋಳಿ ತಗೋ ಬಾಳ ರುಚಿ ಬರುತ್ತ ಸ್ಕಿನ್ ಔಟ್ ಮಾಡಸಕಕ್ ಹ್ಬೇಡ ಚರ್ಮ ಎಲ್ಲ ತಸಕ್ ಹೋಗ್ಬೇಡ
ಓ ಹಂಗೆ ತರ್ಬೇಕು ಏನಂತ ಹೇಳ್ಬೇಕು ಅವ್ರಿಗೆ
ಸ್ಕಿನ್ ನೋಟು ಇದು ಚರ್ಮ ಎಲ್ಲ ತೆಗಬೇಡಿ ಹಂಗೆ ಎಲ್ಲ ನೀ ಎಲ್ಲ ಸು್ದು ಕ್ಲೀನ್ ಮಾಡಿ ಸುಟ್ಟಿ ಒಂದ್ ಒಂದ್ ಕೆಜಿ ಚಿಕನ್ ಅಷ್ಟು ಕ ಕೊಡಿ ಅಂತ ಹೇಳು ಕರ್ಕೊಂಡ್ ತಂದ ಆದ್ಮೇಲೆ ನೀರುಳ್ಳ ನೀ ಏನೋ ತೊಳೆಬಿಡು ಗೆಳತ ಅದ ತೊಳ್ದಾದ್ಮೇಲೆ ಮತ್ತೆ ವೆಿಗರ್ ಅಂತ ಏನೋ ಬರುತ್ತೆ ಅದ್ರಲ್ ತೊಳಿ ನೀನ್ ಕೇಳ್ತೀಯಾ ಈಗ ಪ್ರಶ್ನೆ ಯಾಕ್ ವೆನಿಕರ್ ಅಲ್ ತೊಳಿಬೇಕು
ಹ್ಮ್ ಅದೇ ಅದನೇ ಕೇಳ್ಬೇಕ ಅನ್ಕೊಂಡೆ ಯಾಕ ಹೇಳ ಬರದು
ಅದು ತುಂಬಾ ಮೃದುವಾಗಿರ್ಬೇಕು ಮಾಂಸ ಅಂತ ಅಂದ್ರೆ ಅದ್ರಲ್ಲಿ ತೊಳಿಬೇಕು ಅ್ರೆ ಬಹಳ ರುಚಿ ಕೊಡುತ್ತದು ಹ್ಮ್ ಅದು ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೇದೇ ಅದು ಎಲ್ಲ ಸೈಂಟಿ ಸೈನಕ್ ಇದು ಸೈಂಟಿಸ್ಟ್ ಎಲ್ಲ ಚೆಕ್ ಮಾಡೋ ತರದದೆಲ್ಲ
ವಿಜ್ಞಾನಿ
ಹ್ಮ ವಿಜ್ಞಾನಿಗಳು ಗೆಳತಿನಂ ಕನ್ನಡ ಬರಲ್ವಲ್ಲ ಗೆಳತ್ತ
ನಾ ಇದೀನಲ್ಲ ನಾನು ಇರವಾಗ ಯಾವ್ದ ಭಯ ನಾನು ಇರಾಗ ಯ್ದ ಭಯ ಪಡ್ತೇ ನಿಂಗ ಏನ್ ವರಲ್ಲ ನಾು ಹೇಳ್ಕೊಡ್ತೀಿ
ಸರಿ ಗೆಳತಿ ಆಯ್ತು ನೀನ್ ಇದ್ಯಲ್ಲಾ ನೀನ್ ಹಿಂಗ ಅಂದ್ಮೇಲೆ ನಾನೇ ಚಿಂತೆ ಮಾಡ್್ದಿಲತ್ತ ಈ ನೀನ್ ಹೆನ್ಗೆ ಹೇಳ್ತೇ ಹ್ಮ ಸರಿ ಹೇಳ್ತೀನಿಗೆಲತಿ ಏನ್ ಮಾಡ್ಬೇಕಂದ್ರೆ ಮತ್ತೆ ಒಂದ್ಪ ತಪ್ಪ ತಗೋಬೇಕು ತಪ್ಲಿಲಿ ಅಹ ಸ್ವಲ್ಪ ಮೆಣ್ಸನ್ ಪುಡಿ ಕಬಾಬ್ ಪುಡಿ ಮತ್ತೆ ಗರಂ ಮಸಾಲ ಪುಡಿ ಸ್ವಲ್ಪ ಕಾರ್ನ್ಫ್ಲೋರು ಮತ್ತೆ ವೆನಿಗರು
ಸ್ವಲ್ಪ ಸ್ವಲ್ಪ ಚಮಚ ಹಾಕೋಬೇಕಾ
ಹಾ ಒಂದೊಂದ್ ಚೊಮಚ ಅಲ್ಲ ಮಸ ತಲೆ ಜಾಸ್ತಿ ಹಾಕೋಬೇಕು ಉಪ್ಪು ಒಂದ್ ಎರಡು ಚಮಚ ಹಾಕು ಸಾಕು ಮತ್ತೆ ಮೊಟ್ಟೆ ಒಂದ್ ಎರಡು
ಅಂದ್ರೆ ಚಿಕನಿಗೆ ಅಂದ್ರೆ ಕೋಳಿಗೆ ತಕ್ದಂಗೆ
ಹ್ಮ ಕೋಳಿ ತಕ್ಕಂತೆ ನಾವ್ ಕಲ್ಸ್ಕೋಬೇಕು ಮಸಾಲೆಗಳ ನಿಮ್ ಗೊತ್ತ ಗೊತ್ತಾಗುತ್ತೆಲ್ಲಾ ನಿನ್ಗೆ ಅರ್ಗೆ ಮಾಡ ಅಭ್ಯಾಸ ಆಗಿೆ ಎಲ್ಲಾ ಸುಮ್ಮ್ ಹಂಗೆ ಹೇಳ್ತಿದ್ದೇನೆ ಅಷ್ಟೆ ನಾನು ಗೆಳತಿ ನೆಕ್ಸ್ಟ್ ಮೊೆ ಹಾಕಿದನ್ನ ಕಲ್ಸ ಹಾಕೋಬೇಕು ಈಗ ಎಳ್ಳು ಹಾಕದ್ರೆ ಇದಕ್ಕೆ ತುಂಬಾ ರುಚಿ ಇರುತ್ತೆ ಗಳತ್ತೆ ನಿಂಗ ಗೊತ್ತಲ್ಲ ಎಳ್ ಹಾಕೋಬೇಕಂತ ನಿನ್ಗ ಯಾವ್ದ್ ಇಷ್ಟ ನಿನ್ ಕರಿ ಎಲ್ಲಿ ಇಷ್ಟ ಅ
ಬಿಳಿಯಲ್ಲ ಇಷ್ಟ
ಬಿಳಿ ಹೇಳಳಿ ಇಷ್ಟಾನ ಬಿಳಿಿ ಅದೇಗೆತಿ ಬಿಳಿ ಎಲ್ಲ ಉದ್ದ್ ಬಿಟ್ಟು ತೊಳಿಕ್ ಹಾಕುವ ಮತ್ತೆ ಕರ್ಬಿ ಒ ಗೊತ್ತಾಗಿ ಹೇಳತ್ತೆ ನಿಂಗೆ
ಹ್ಮ ಗೊತ್ತು ನಂಗ್ ಗೊತ್ತಿಲ್ಲ ಇರತ್ತಾ ಅಡ್ಗೆ ಮನೇಲ್ಲೇ
ಹ ಗೆಳತಿ ಹೂ ಗೆಳತಿ ಅದೇ ಕರ್ದು ಒಂದ ಸ್ವಲ್ಪ ಸಣ್ಣಾಗ ನುಚ್ಚೆಲ್ಲ ಮಾಡಿ ಅದ ಇದೋಳಗ್ ಮಸ್ ತಾಲ ಹಳಿಕ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡು ಮಿಶ್ರಣ ಮಾಡದ್ಮೇಲೆ ಬೆಳ್ಳುಳ್ಳಿ ಗೊತ್ತಲ್ಲ ಬೆಳ್ಳುಳ್ಳಿನ ಚಂದ ಕುಯ್ಕೊಂಡು ಅದಕ್ಕೆ ಮಸಾಲೆಗೆ ಮಿಶ್ರಣ ಮಾಡು ಇದೆಲ್ಲಾ ಮಾಡಾದ್ಮೇಲೆ ನೀನ್ ತಂದಿರೋ ಮಾಂಸ ಇದಿರುತ್ತಲ್ಲ
ಹ
ಅಂಗಡಿಯಿಂದ ತೊಳೆದಿರ್ತಿಯಲ್ಲ ಎಲ್ಲಾ ಹಸುವಾಗಿ ಆ ಮಾಂಸ ಅದಕ್ ಹಾಕಿ ಚೆನ್ನಾಗಿ ಕಲ್ಸಿ ಸುಮಾರು ಒಂದ್ ಹತ್ತು ನಿಮಿಷಗಳ ಕಾಲ ಬಿಟ್ಟ ಇಟ್ಟಿ ಆಮೇಲೆ ಎಣ್ಣೆ ಕಾಯಕಿಟ್ಟಿ ಅದ ಹಾಕ್ಬಿಟ್ಟು ಎಣ್ಣೆ ಒಂದ್ ಸ್ವಲ್ಪ ಬೇಯೋವರ್ಗೂ ಚೆನ್ನ ಒಂದ್ ಇಪ್ಪ ಹತ್ ನಿಮಿಷ ಬೇಯಿಸಿಸಿಕ ಬಾಬಾ ಆಮೇಲೆ ಸೈಡ್ಗೆ ಎತ್ತಕೊಂಡ ತಿನ್ಬಿಡು
ಇದು ಇದು ಮಾಡ್ ತವಲ್ಲಾ ನಾವು ಗೋಬಿ ಮಾಡಕ್ಕಿಂತ ಮುಂಚೆ ಬರೀ ಗೋಬಿಿದಷ್ಟೇ ಬಜಿ ತರ ಕಾಣಸುತ್ತಲ್ಲ ಅದೇ ತರ ತಾನೇ ಇದು
ಅದೆ ತರ ಬಟ್ಟ
ನೋಡಕೆ ನೋಡಕೆ ಒಂದೇ ತರ ಇರುತ್ತೆ
ಮೂರು ಮೂಗಿಡತಿ ಅದು ಎಲೆ ಕೋಸಿಂದ ಮಾಡೋದು ಇದೆಲ್ಲ ಮಾಡೋದು ಚಿಕನ್ ಇಂದ ಎಲ್ಲ ಗೆಳತಿ ಮಾಂಸದ
ತಿನ್ಬೇಕ ಅನ್ಸೋದಾದ್ರೆ ನನ್ಗೆ ಹೆಂಗ್ ಮಾಡೋದಂತ ಗೊತ್ತ ಇರ್ಲಿಲ್ಲ ಅದಕ್ಕೆ ಏನ್ ಮಾಡ್ರ ಅಂದ್ರೆ ಇದನ ಕ್ಯಾಬೇಜ್ ತಂದುಬಿಟ್ಟು ನೀಟಾಗಿ ತುರ್ದುು ಆದ್ರಿಂದಾನೇ ಬಜ್ಜಿ ಥರ ಮಾಡಿದೆ ಕಬಾಬ್ ಥರ ಟೇ ಇದು ರುಚಿ ಏನ ಆಥರ ಇರಲಿಲ್ಲ ಆದದ್ರೆ ಹೊಸ ರುಚಿ ತರ ತಿನ್ನಕ್ ಚೆನ್ನಾಗಿತ್ತು
ಆದ್ರೂ ಗೆಳತಿ ನೀರ್ ಹೊಸ ಹೊಸ ಆತ ಇದೆಲ್ಲಾ ಮಾಡ್ತಯಬ್ಬುಡು ಗೆಳತಿ ಆ್ ತುಂಬಾ ಆ ಗೆಳತಿ
ನಾವಂದ್ರೆ ಸುಮ್ಮ್ನೆನಾ
ನೀವು ಬಿುಡಿ ಗೆಳತಿ ತುಂಬಾ ಬೆಂಕಿ ಬಿರುಗಾಳಿ ತುಂಬಾ ಚಾಲಕಿ ತುಂಬಾ ಛತ್ರಿ ತುಂಬಾ ಹೈನ
ಏ ಚಾತ್ರಿ ಎಲ್ಲ ಕತ್ತರ್ನಕ್ ನಾನು
ಹ್ಮ ಕ ಖತರ್ನಾಕ್ ಗೆಳತಿ ಖತರ್ನಾಕ್ ಅಂದ್ರೆ ತುಂಬಾ ಬುದ್ಧಿವಂತರಂತ
ಏನ್ ಗೊತ್ತಾ ಇನ್ನೊಂದು ಇವತ್ತು ನಮ್ ಕಾಲೇಜ ಅಲ್ಲಿ ಎಲ್ಲ ಅಂದ್ರೆ ನಾವು ದಿನಾನೂ ಆಂಗ್ಲ ಭಾಷೆಯಲ್ಲೇ ಮಾತಾಡ್ತೀವಿ ಇವತ್ತೇ ಒಬ್ರು ಶಿಕ್ಷಕರು ಬಂದಿದ್ದ ಅವರು ನಮ್ ಕರ್ನಾಟಕದವರು ಅವ್ರ ಬಂದ್ ಏನಂದ್ರ ಅಂದ್ರೆ ಯಾರ್ಯಾರ್ ಕನ್ನಡ ಡ ಮಾಧ್ಯಮ ಮಾಧ್ಯಮದಿಂದ ಬಂದಿದ್ದ ಹೀರಾ ಅಂತ ಕೇಳಿದ್ರು ಯಾರು ಇಲ್ಲ ತರ್ತಿಲ್ ನಾನು ಉಡ ಇದೀಡ ಎ ಸ್ ನಿಲ್ಸಿಂದ ಇದು ಗೊತ್ತಾ ನಿಮಗೆ ಕನ್ನಡದ ಇನ್ನ ಟಂಗ್ ಟ್ವಿಸ್ಟರ್ ನಾಲ್ಗೆ ತಡುವರ್ಸ್ದೇನೆ ಹೇಳ್ತಾರಲ್ಲ
ಏನೋ ಗೊತ್ತಿಲ್ಲ ಕದಗಳ
ಈ ಥರದ್ದು ಯಾವು್ದಾದ್ರು ಗೊತ್ತಾ ನಿಿನಗೆ ನಿಮ್ಮ ಶಾಲೆಯಲ್ಲಿ ಹೇಳ್ ಕೊಟ್ಟಿರ್ತಾರಲ್ಲಾ ಹೇಳು ಅಂತ ಅಂದ್ರು ನಾನ್ ಯಾವ್ದ್ ಹೇಳ್ದ ಹೇಳು ನಮ್ಮ ಕನ್ನಡ ಸರು ಕನ್ನಡ ಶಿಕ್ಷಕರು ಹೇಳ್ಕೊಟ್ಟಿದ್ರಲ್ಲ ಅದೇ ಗಿಡತಳಿ ರೋಡದೆರಡಲೇ ಆಯ್ತು
ಒಪ್ಪ ಗಿಳಿತ ನನ್ ಬಾಯಿಂದ
ಅಲ್ಲ ನಿಮ್ಗೆ ಯಗು ಒಳ್ಳೇದಲ ಶಾಲ್ ನಾನ ಒೋಗಲ ಹೇಳಿದೆ
ಹೂ ಗಿಡತ್ತತಿ ಈಗ ನನ್ಗೊ ನೆನ್ಸ್ಕ ನಗು ಬರುತ್ತೆ ಎಲ್ಲಾರು ನಗ ಆಡ್ಬಿಟ್ಟಿದ್ರು ನ ಹೇಳದ್ ನೋಡಿ ಎಲ್ವಾಗ ಹೇತಿ
ಅದು ಅದೊಂದು ಗಿಡ ತಳಿ ರೊಡ ರೆಡನ ಆಯ್ತು ಆಮೇಲೆ ಬಸಪ್ಪನ ಮನೆ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ ಬಿದೆ ಆಮೇಲೆ ಕೆಂಪು ಕುಂಕುಮ ಕಪ್ಪು ಕುಂಕುಮ ನ ಶಿಕ್ಷಕರು ಏನ್ ಮಾಡಿದರು ಅಂದ್ರೆ ನಾನ್ ಹೇಳಿರೋದನ್ನ ಮತ್ತೆ ಎಲ್ರ ಹತ್ರ ಹೇಳ್ಸಕ ಪ್ರಯತ್ನ ಪಟ್ರು
ಓ ಯಾರು ಹೇಳಿಲ್ವ ಗೆಳತಿ ಯಾರೋ ನಿಮ್ ಗೆಳತಿ ತುಂಬಾ ಸದ್ದ್ ಮಾಡ್ತಾವಳೆ
ಹ್ಮಲ್ಲಾರೋ ಮಾತಾಡ್ತಿದ್ದಾರೆ ಯಾರು ಹೇಳಲಿಲ್ಲ ಮತ್ತೆ ನಮ್ಗೆ ಪ್ರಶಂಸೆ ಕೊಟ್ಟು ಕೂರಿಸಿದ್ರು
ಹ ಹದತಿ ಎಲ್ಲಾರು ಇದ್ರಲ್ಲಿ ನಿನ್ಗೆ ಚಪ್ಪಾಳಿ ಹೊಓಡ್ತಿದ್ರ
ಹ ಅಂದ್ರೆ ತರಗತಿಗ್ ಬಂದವರೆಲ್ಲಾ ಆಂಗ್ಲ ಮಾಧ್ಯಮದವರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ರು ಯಾರು ಅಷ್ಟು ಕಾಲ ಕನ್ನಡ ಮಾಧ್ಯಮದಿಂದ ಬಂದವ್ರನ್ನ ಮಾತಾಡ್ಸ್ತಾನೆ ಇರ್ಲಿಲ್ಲ ಅದರಲ್ಲೂ ನಾನು ಒಬ್ಳೇ ಅಲ್ಲ ಏನ್ ಮಾಡಲಿ ಇವತ್ತೊಂಚೂರು ಖುಷಿ ಆಯಿತು ನನಗೂ
ಓ ದ ಿಳಿತಿ ಆದ್ರರು ಬುಡು ಗಿಳತಿ ಎಾ ಕಡೆ ಹೋದರು ನೀನು ಚಪಾಳೆ ಓಡ್ಸ್ ಹಾಕೊಂಡು ಎಲ್ಲಾರಂದ ಸನ್ಮಾನ ಮಾಡಸ್ಕೊಂಡು ಎಲ್ಲಾ ಬರ್ತಯಲ್ಲ ಮತ್ತೆ ಕರ ಮಾಡ್ತನ್ಿ ಗಗೆಲತಿ ಅಮ್ಮ ಕರೀತವ್ರ